ಹಾ ಹೇಳಬ್ರರು ಏನ್ ಮಾಡಾಕತ್ತಿ ಏನ್ ಇಲ ಸುಮ್ನೆ ಕುತ್ತೋದ್ದೆ ಬ್ರೋ ಹರ ಬ್ರೋ ಮತ್ತೆ ಹೇಬೇಕರು ಬೆಯೋ ನಿಮ್ ಹ ಉರಲ್ಲಿ
ಕೂಡ ಎದ
ಊರಲ್ಲಿ ಮನೆ ಬಂದು ಇಲ್ಲೇ ಇದೀನಿ ಊರಲ್ಲಿ ಎಕ್ಸಾಮ್ ನಡೆೋದ ಜಲ್ಲ ಅದ ಅಂತೇಳ ಇಲ್ಲ ಇದ್ದನಿ
ಹಾ ಹಾ
ಬ್ರೋ ನಿಮ್ ಕೃಷಿ ಬಗ್ಗೆ ಏನು ಅನಿಸ್ತೆ ನಿಮಗೆ ಕೃಷಿ ಬಗ್ಗೆ ಏನುನ್ನಿಸುತ್ತೆ ಕ್ಕೆ ಏನಪ್ಪಾ ನಿಗೆ ಬೆಂಗಗಳೂರು ಹ ಯೋಗ ಬಗ್ ಹೊದ ಒಂದೆಲ್ಲ ಸುಮ್ಮ್ನೆ ಊರ್ ಬಿಟ್ಟ ಆಚೆ ಹಾಕ್ಿ ದುಡಿಯೋದು ಅಲ್ಲೇ ದುಡ್ಕೊಂಡ್ ಉಂಡ್ರೆ ಜೀವನ ಇದೆ ಅಂತ ಹೇಳ್ತಾ ಇದ್ರ ಹಾ ಈಗ ಬೇರೆಲ್ಲತ್ರ ಹೋಗಿದಿರಿ ಅವರು ಹೇಳ್ಬೇಕ ಹೇಳ್ಕಟಾರ ಹಾಂ ಅವೌರು ಅದು ಮಾಡಂದ್ರೆ ಅದು ಮಾಡ್ಬೇಕು ಇದು ಹಬ್ಬ ಅಂದ್ರೆ ತಗೊಂತರ್ಬೇಕು ಸುಮ್ಮನೆ ಈಗ
ಮೊದಲ ಇತ್ತರ ಕಾಲ ಆತರ ಆಗ್ಿಬಿಡ್ತವೆ ಬ್ರಿಟಿಷ
ಕೆಡೆ ಹಾ ಮೊದಲೆಲ್ಲಾ ನಮ ದೇಶ ಬಿಡ ಬಿ ಶರಾವತ ಇದ್ರಲ್ಲ ಹಾ ಆತರ ನಮ್ಮೇಲೆ ಕುಂತ್ಕೊಂಡು ಸವಾರಿ ಮಾಡ್ತಾರೆ ಈಗ ನಾಲ್ಕು ಜನ ಹಾ ಹಾ ಹಾ ಹಓ ನಮ್ದೇ ಸ್ವಂತ ನಾವೇ ರಾಜರು ಅೇ ಹೇಳಳೋರು ನಾವೇ ಉಳೋರು ಹಾ ಹಾಗಾಗಿ ಇದ್ರಲ್ಲೇ ಆದ್ರೆ ಬೇರೆ ಕಡೆ ಹೋಗ್ಬಿಟ್ಟು ಇಪ್ಪತ್ ಸಾವಿರ ದೊಡ್ಡದಲ್ಲ ನಮ್ಮ್ಲ್ದಡೆ ನಾ ಹತ್ತು ಸಾವಿರ ಹಾ ಜವ್ರಲ್ಲಿ ಏನ್ ಬೇಕಾದ ಕೊಂಡ್ಸೋಗಬಾಗ ಅವ್ರ ಮಂದಿ ಹ ನೌ ದೌ ಪ್ರಾರ್ಥನಿಕ
ಹ್ಮ್ ಹಾಗಾಗಿ
ಹಬ್ರ ಇಲ್ಲಿ ಖುಷಿಯಲ್ಲೇ ಏನಾದ್ರರು ಮಾಡಬೇಕ ನೀ ಹೌದು ಎಲ್ಲೇ ಇದ್ದು ಆ ಎಲ್ಲೇ ಹೋದ್ರುನು ನಮ್ಗೆ ಕೈ ಕೊನಲಿ ಕೈ ಇಡೋದೆ ಮಣ್ಣನೆ
ಹಾ ಹಾಗಾಗಿ
ಏನಾದೂ ಸಾ ಹ ಅವರು ಅದೇ ಅದ್ ಅದ್ರಲ್ಲೇ ಏನೊ ಉಳ ಕಮೆ ಮಾಡಿ ಮುಂದ್ ಜೀವನದಲ್ಲಿ ಮುಂದೆ ಬರುವ ಅಂತ ಹೇಳ್ತಾ ಇದ್ರ
ಹಾ ಹಾಗ ಮತ್ತೆ ಈಗ ಈಗ ಬೇರೆ ಕಡೆ ಹೀಗೆ ಮೈಯಲ್ಲಿ ಬಲ ಇದೆ ಶಕ್ತಿ ಇದೆ ಬೇರೆ ಕಡೆ ಹೋಗಿ ದುಡಿತೀರಾ ಅದೇ ಮತ್ತ ಈಗ ಈಗ ಮೂವತ್ತೈದು ನಲ್ವತ್ತು ವಯಸ ಆದ್ಮೇಲೆ ಆಗ ಇದೇ ಶಕ್ತಿ ಇದೇ ಎನರ್ಜಿ ಇರುತ್ತೆ
ಹಾ ಇರಲ್ಲ ಇರಲ್ಲಬ ಹೀಗೆ ನಮ್ದು ಒಟಲ್ಲಿ ಏನೇನ್ ಮಾಡ್ಬೇಕು ಗದಲಿ ಏನೇನ್ಕು ಕೃಷಿ ಬಗ್ಗೆ ಏನಂತ ಇ ತಿಳ್ಕೊಂಡು ಮಾಡ್ಬಿಟ್ರೆ ಹ ಆ ಪ್ರಾಬ್ಲಮ್ ಇರಲ್ಲ ಫಸ್ಟಗೆ ಹೊಲ್ಲ ಹರುವಾಗ ನಾವೇ ಕಾರ್ಮಿಕರು ಹ ಆಮೇಲೆ ಪಸ್ರ ಕೈಬಂದ್ಮೇಲೆ ನಾವೆರಾಗಿ ಹೊಲ ಉಳ್ಬೇಕಾದ್ರೆ ನಾವೇ ಕಾರ್ಮಿಕರು ಫಸಲ್ ಕಾಯಯಲ್ಲಿ ಬಂದ್ರೆ ನಾವೇ ಮಾಲಕ್
ಹಾ ಅಷ್ಟೇ
ಹ ನಿಜನ ಬಿಡಿ
ನಮ್ ತಂತ್ರ ಈಗ ಆಗ ಅದ್ಕೋಸ್ಕರ ಡಿಗ್ರಿ ಮುಗಸಿದ್ರು ಕೂಡ ಯಾವಾಗ ಕಂಪ್ನಿಗಿ
ಹ್ಮ ಇದ್ರ ಹೊಲ್ದಲ್ಲೇ ನಾಟಿ ಮಾಡ್ಕೊಂಡೆ ಇದವಿರಿಗೆ ಓನಿಮ್ದ್ ಆಲ್ರೆಡಿ ಡಿಗ್ರಿ ಡಿಗ್ರಿ ಬೇರೆ ಮುಗಿದ್ಯಾ ಡಿಗ್ರಿ ಮುಗ್ಬಿಟ್ಟು ಈಗ ಐದ್ ವರ್ಷ ಆಯ್ತು ಹಾ ಐದ್ ವರ್ಷ ಆಯ್ತು ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಎ ಹೋಗ್ಬೇಕಪ್ಪ ಇಷ್ಟು ಎಲ್ಲ ಹಓಲ್ಬೇಕು ಇನ್ನ ನೀನು ಇಲ್ಲೇ ಹು ಹಾ ಮನೇಲೆಲ್ಲಾ ಹೇಳಿದ್ರ ಎಲ್ಲಾದ್ರು ಡಿಗ್ರಿ ಮಾಡಿದ್ರು ಮತ್ತೆ ಸಂಬದಿಕ್ರು ಹೇಳಿದ್ರು ಅಂದನ್ಕೊಂಡೆ ಇನ್ನೋಗ್ರಾಫ್ರ ಕೈ ಕೆಳಗ ದುಡಿಯೋಕಿಂತ ನಾವೇ ಮಾಲಕ್ಕಾಗಿ ದುಡಿಬೊದಲ್ಲ ಅಲ್ಲಿ ಹ ಅದ ಅದು ನಿಜಾನೆ ಬಿಡಿ ಅದಕ್ಕೋಸ್ಕರ ನಾನು ಇಲ್ಲ ಅಬ್ಬ ಇ ನಮ್ಮೂರಲ್ಲಿ ಎಳ್ತ್ಕೊಂಡು ಏನಾದ್ರು ಮಾಡ್ತೀ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ ವರ್ಷ ಜಾಬ್ ಸಿಟ್ಟು ಹಾ ಹಾ ಹೊಲ್ದಲ್ಲಿ ಬೋರ್ ಹಾಕ್ತೀರಾ ಹಾ ಬೋರಲ್ಲೇ ಎರಡು ಇಂಚ್ ನಿರ್ ನೀರ್ವಿದ್ಯೆಯಾ ಹಾ ನೀರ ಬಿದ್ದಿದೆ ಅದರಲ್ಲಿ ತೋಟ ಮಾಡಿದ್ದೀವಿ ಒ ನಾಲ್ಕಕ್ರೆ ಹಾ ಹಾ ಬತ್ತ ಗದ್ದೆ
ಹೌದೌದು
ಹ ಬತ್ತದ್ ಗದ್ ಎಂಟ ಎಕ್ರರೆೆ ನಾಲ್ಕಕ ತೋಟಾನ ತೋಟ ಏನು ಮಾಡಿದರ ಬ್ರೋ
ತೋಟ ಅದ್ರಲ್ಲಿ ಒಂದ್ ಎರಡ್ ಎಕರೆ ದಾಳ
ಹಾ
ಒಂದ್ ಎರಡ ಎಕರೆ ಅ ಅಡಿಕೆ ಮಾಡಿದಿವಿ
ಎರಡು ಎಕರೆೆ ಅಡಿಕೆ ತೋಟ, ಇನ್ನೆರಡ್ ಎಕರೆ ದಾಳಂಬ್ರೀ ತೋಟ ತೆಂಗು ಆ ಬ್ರೋ ಹಾ ಬ್ರೋ ಹಾ ತೆಂಗು ಮಾಡೀದಿರ ಇಷ್ಟೆಲ್ಲ ಮಾಡಿದಿರಾ
ಹಾ ಆಮೇಲ್
ಹೂಂ ಗದ್ದೆ ಜಾಸ್ತಿ ಹಾ ಅವರೆಲ್ಲ ಇಲ್ಲೇ ಮಾಡ್ತಿದ್ರು ಹಾಂ ಹ್ಞೂಂ ಮದ್ಲ ಹಾ ಕೂಳ್ಷಡ್ಡು ಹಾ ಗೊತ್ತಲ್ಲ ಅದು ಹ್ಮ್ ಮೇಲ್ಗಡೆ ಕುರಿ ಮತ್ತೆ ಕೆಳಗಡೆ ಹೊಂಡ ಹೊಡ್ಬೇಕು ಹಾ ಹ್ಮ ಪಿಸ್ಸಾಕಣಿಕೆ
ಹಾ
ಹಾ ಒಂದೇ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡಿತಾರಂತಲ್ಲಾ ಆತರ ಓಹೋ ಈತರ ಪ್ಲಾನಾ
ಹಾ ಮತ್ತೆ ಒ
ಒಂದು ಜಾಗದಲ್ಲಿ ಎರಡು ಆಗುತ್ತಲ್ಲ ಹಾ ಹಾಗಾಗಿ ಇ ಪ್ಲ್ಯಾನಿಗೆ ಈಗ ಅದು ಅದ್ರ ಲೋನು ಕೂ ಹಾ ಬ್ರೋ ಅದ್ ಅ ಅದ್ಗೋಸ್ಕರ ಲೋನ್ ಎಲ್ಲಾ ಕೊಡ್ತಾರೆ
ಹಾ ಅದೇ ಪಂಚಾಯ್ತಿ
ಸ್ಟೇ ಹಾ ಬ್ರೋ ಕೊಡ್ತಾರೆ ಇದು ಅದು ಸ್ಟೇಟ್ ಬ್ಯಾಂಕ್ ಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕು ಮತ್ತೆ ಅದ್ ಬಿಟ್ಟ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹಾ ಅದ್ರಲ್ಲ ಎಲ್ಲ ಲೋನ್ ಕೊಡ್ತಾರೆ ಕುರಿ ಶೆಡ್ಗೋಸ್ಕ್ರ ನಮ್ಗೆನ್ ಜಾಸ್ತಿ ಬೇಡ ಒಂದ್ ಎರಡು ಲಕ್ಷ ಬಂದ್ರೆ ಸಾಕು ನಮ್ದು ಕೈಯಲ್ಲೊಂದು ಎರಡು ಮೂರು ಲಕ್ಷ ಹ್ಮ್ ಊರಲ್ಲೆಲ್ಲ ಯಾರ ನಿಮ್ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರ್ರು ಮಾಡವ್ರಾ ಹಾ ನಮ್ಮೂರಲ್ಲಿ ಮಾಡಿಲ್ಲ ಒಂದೂ ನಮ್ಮೂರಿಂದ ಐವತ್ತ್ ಕಿಲೋ ಮೀಟರ್ ದೂರ ಇದೆ ಹ್ಞೂಂ ಅವ್ರಲ್ ಮಾಡಿದಾರೆ ಆ ನಿಮ್ ಫ್ರೆಂಡ್ ಅವ್ನು ಹಾ ಅತ್ತಿಬೇಲಿ ಗೊತ್ತಲ್ಲ ಹಾ ಅತ್ತಿಬೇಲಿ ಗೊತ್ತು ನನ್ನ ಫ್ರೆಂಡ್ ಇದ್ದಾ ಸುಭಾಷ್ ಅಂತ ಅವನು ಅವನು ಇನ್ಸ್ಪೈರ್ ತೊಗೊಂಡು ನಾನು ಇದು ಮಾಡ್ತಾ ಇರೋದು ಓಹೋ ಫ್ರೆಂಡಿಂದ ಫ್ರೆಂಡಿಂದ ಇಂದ ಏನಾದ್ರೂ ಸಾಧನೆ ಮಾಡಬೇಕ ಅಂತ ಹೇಳಿ ಮಾಡ್ತಾ ಇರದ
ಹಾ ಅವ್ನು ಹೇಳ್ದ ಹೇಳ್ದ ಕೂಡ್ಲೆ ಶಾಕ್ ಆಯ್ತ್ ನನ್ಗೆ
ಹಾ
ತಗ್ದಿರ್ಬೋದ ಹೇಳಿದ ಅವನು ಮೊತ್ತ
ಒಂದು ತಿಂಗಳಲ್ಲ ಒನ್ ಮಂತ್ ಅಲ್ಲ ಏನೋ ಕ್ಯಾಲ್ಕಷನ್ ಏನು ಅಂಜಾದ್ ಅಂಜಾದು ಹೇಳ್ತಾ ಅಂಜಾದ್ ಹೇಳ ಅವರು ಇವಾಗ ಏನು ಮಾಡಿರೋದೆ ಹೇಳು ಇವಾಗ
ಈ ಕುರಿ ಶೇಡ್ ಮಾಡಿದ್ರ ಅವರು
ಹಾ ಕುರಿ ಎಷ್ಟ್ ಇದವು ಕುರಿ ಐವತ್ತು ಇತ್ತು ಆ ಹಾ ಕುರಿಶೇಡ್ ಎಷ್ಟು ಪೀಟ್ ಇತ್ತು ಒಂದು ನಲ್ವತ್ತು ಪೀಟ್ ಇತ್ತ ನಲವತ್ತು ಇಲ್ಲ ಒಂದು ಇಪ್ಪತ್ತು ಪೀಟ್ ಇತ್ ಮತ್ತೆ ಕೆಳಗಡೆ ಹೊಂಡಾ ಎಷ್ಟು ಪೀಟ್ಟಿತ್ತು ಹೊಂಡಾ ಒಂದು ಹದಿನೆಂಟು ಪೀಟ್ ಇತ್ ಹದಿನೆಂಟು ಪೀಟ್ ಅದ್ ಶಿಫ್ಟ್ ಆಗಿ ಏನು ಚೌಕ ಚೌಕಟ್ಟ ಈ ಆ ಕಡೆ ಹದಿನೈದು ಈ ಕಡೆ ಹದಿನೈದು
ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತವರೆಗೆ ಇರ್ಬೋದ್ ಅಷ್ಟೇ
ಹಾ ಒಂದು ತರ್ಟಿ ಫೈವ್ ತರ್ಟಿ ಟು ಕುರಿ
ಹಾ ಅಷ್ಟೇ
ಹ ಅದ್ರಲ್ಲಂದ್ರೆ ಒಂದ್ ಒಂದು ಮಂತಲ್ಲಂದರೆೆ ಒಂದು ಎರಡು ಲಕ್ಷ ಇಂದ ಎರಡುವರೆ ಹ ಅವನೂ ಐದು ಲಕ್ಷಕ್ಕೆ ತೆಗದ್ದಿದ್ದಾನೆ ನನಗೆ ಶಾಕ್ ಆಯ್ತು ಅದನ್ನ ಕೇಳಬೇಕಾದ್ರೆ ಅಷ್ಟೆಲ್ಲ ಬರುತ್ತ ಅದ್ ರಿಂದ
ಹ ಅದು ಮೀನು ಮೀನಿಂದ ಕಡಿಮೆ ಇದು ಕುರಿಗಳ್ದ್ ಎಲ್ಲಾ ಆರು ತಿಂಗಳಲ್ಲಿ ಬೆಳೆದ್ ಬಿಡುತ್ತಲ್ಲ
ಹಾ ಒಂದೊಂದು ಕುರಿ ಮರಿಗೂ ಒಂದು ಒಂದೂವರೆ ಲಕ್ಷ ಬರ್ತದೆ ಅತರ ಮೇಸ್ತಾರೆ ಒಂದ್ ಮರಿಯಾಗ ಒಂದೂವರೆ ಲಕ್ಷ್
ಹಾ
ಅದು ಯಾವ ಕಡೆ ಯಾವ ದೇಶದ ಮಾರಯ್ಯ ಅದದ್ದು ಅದು ಇಲ್ಲಿಂದ ಅಲ್ಲ ಆಕಡೆ ಆಂಧ್ರ ಆಂಧ್ರದ್ದು ಮರಿ ಹ ಆಂದ್ರ್ಸ್ ಆಂಧ್ರದಿಂದ ಆಂಧ್ರದಿಂದ ತಂದ್ಬಿಟ್ಟ ಒಂದು ನಾಲ್ಕು ಕುರಿ ಖಂಡಿತಾ ಹಾ ಹಾ ಆಡು ಟಗರು ಅಂತಾರ ಅಲ್ಲ ಅ ಗೊತತ್ತು ಗೊತತ್ತು ಬೀಡ್ ಗೊತತ್ತ್ ಅದಕ್ಕೆ ಇದಕ್ಕೆ ಸೆಲೆಬ್ರೇಷನ್ ಮಾಡಬೀಟ್ ಸೆಂಟ ಅಲ್ಲಿ ಬೇರ್ಯಾದ್ ಬಂದ ಇಪ್ಪತ್ತು ಕುರಿ ಹ್ಮ್ ಆತರ ಬಂದ್ಮೇಲೆ ನೋಡ್ತಾರೆ ಮಾಡಿ ಮಾಡಿ ಬ್ರೋ ನೀವು ಏನಾದರೂ ಮಾಡಿ ಜೀವನದಲ್ಲಿ ಏನಾದರೂ ಸಕ್ಸಸ್ ಕಾಣಿ
ಅದೇ ಅದೇ
ಅಷ್ಟ್ ಹೇಳಕ್ಕೆ ಬಯಸ್ತೀನಿ ನೋಡಪಾ ಏನಾದರೂ ಮಾಡಿ ಏನಾದರೂ ಮಾಡಿ ಬಟ್ ಜೀವನದಲ್ಲಿ ಸಕ್ಸಸ್ ಕಾಣಿ
ಹ್ಮ್
ಯಾಕಂದರೆ ದುಡ್ಡು ನೋಡಿಬಿಟ್ಟು ಎಲ್ಲರೂ ಬರೋದು ನಮ್ಮ ಮುಖ ನೋಡ್ಬಿಟ್ಟಲ್ಲ. ಹ್ಮ್
ಹೌದೌದು ಕಿಸ್ತಲ್ಲಿ ಎಷ್ಟ್ ಎಷ್ಟ್ ಮನಿ ಇಟ್ಟಿದ್ಯಾ ಅಂತ ನೋಡ್ತಾರೆ ಮುಖ್ದ ಅ
ಅವು ಹೊರಗಡೆ ಅಚ್ಚೆ ಏನು ನೋಡಿಲ್ಲ ಹೌದೌದು ಬ್ರೋ
ಆಯ್ತ್ ಮಲ್ಕೋತರಾ ಮಲ್ಕೊಳಿ ನ
ನಾನ್ ಓಕೆ ಓಕೆ ಬ್ರೋ ಹ್ಮ